ಹಲೋ
ಹಲೋ
ಹಲೋ ಹಲೋ
ಆರಾಮ ಇದ್ದಿಯಾ.
ಹಾ ಆರಾಮ ಅದನಿ ನೀವು.
ನಾನು ಆರಾಮ ಅದೇನ್ ನೋಡ್ ಮಾಡಾಕ
ಒಂದು ನಾಷ್ಟಾ.
ಹ್ಮು ನಾಷ್ಟಾ ಆಯ್ತು.
ಹ್ಮು
ಎಂದು
ಏನು ಮತ್ತೆ ಸಮಾಚಾರ ನಂದಯ್ತು
ಮತ್ತೆ
ಏನ ಇಲ್ಲ ನೀನ್ನ ಹೇಳ್ಬೇಕ ನೋಡಪ್ಪ
ಅದೇ ನಾನ್ ಹೇಳಿದ್ದೆಲ್ಲ ಮೊನ್ನೆ ವಾರ ಹೋದ್ ವಾರ ಚಿಕ್ಕಮಂಗ್ಗಳೂರು ಮತ್ತೆ ಸಕಲೇಶ್ವರ ಕಡೆ ಯ ಕಡೆ ಹೋಗುದನಿ ಅಂತ
ಹ್ಮ್ ಏನೇನ್ ಮಾಡ
ಹ್ಮ್ ಹ್ಮ್ ಮಸ್ತ್ ಚಲೋ ಇತ್ತು ಅದ್ಭುತವಾಗಿತ್ತು ಅಲ್ಲಿ ಪ್ರಕೃತಿ ಸೌಂದರ್ಯ ನಾನು ನಮ ಸ್ನೇಹಿತರು ಅಲ್ಲಿ ಪ್ರಕೃತಿ ಅಂತೂ ನಾಲ್ಕ್ ದಿನ ಹೋಗಿದವಿ
ಹ್ಮ್
ಹ್ಮ್ ಅಲ್ಲಿ ನಂತಂದ್ರ ಮಸ್ತ್ ಅದ್ಭುತ ಪ್ರಕೃತಿ ಸೌಂದರ್ಯ ಮನ್ಸಿಗೆ ವಳೆ ನೆಮ್ಮದಿಯ
ಚೆನ್ನಾಗ್ ಐತ
ಮನ್ಸಿಗ್ ನೆಮ್ಮದಿ ಸಿಗ್ಬೇಕು ಅಂತಂದ್ರ ಅಂತ ಜಾಗಕ್ ಹೋಗ್ಬೇಕು
ಹ್ಮ್
ಮೊದ್ಲು ಚಿಕ್ಕಮಂಗ್ಳೂರ್ಗ್ ಹೋದ್ವಿ
ಹೌದುಾ
ಅಲ್ಲಿಂದ ಮುಳ್ಳನಗಿಗ್ ಹೋದ್ವಿ
ಅಲ್ಲಿಂದ
ಮತ್ತೆ ಇನ್ನೊಂದು ಸೀತಾ ಸೀತನಹಳ್ಳಿ ನಾರಾಯಣ ಅಂತ ಬರುತ್ತಂದ ಮತ್ತೆ ಬಾಬಾ ಬುಡನ್ ಬಿರಿ ಗುಡ್ಡ ಅಂತ ಬರುತ್ತಾ
ಹ್ಮ್ ಅಲ್ಲಿಂದ
ಹ್ಮ ಅಲ್ಲಹೋಗಿದ್ವಿ ಅದ್ರಾಗ ಇಐದು ಮುಳ್ಳಂಗಿರಿ ಅಂಂತರು ಬಾರಿ ಯಾರು ಭಾರಿ ಚಲೋ ಆಯ್ತದೆ
ಅಂದ್ರ ಏನ್ ಇರ್ತಿತ್ತಲ್ವಿ ಅಂದ್ರ ದೇವ್ರ ಏನ್ ನಂಗೆ ಫುಲ್ ಗುಡ ಬೆಟ್ಟ ತರಸದ
ಬೆಟ್ಟ ಅದ ಫುಲ್ ಬೆಟ್ಟ ಬಳ್ಳಂಗಿರಿ ಕರ್ನಾಟಕದ ಅತಿ ದೊಡ್ಡ ಬೆಟ್ಟ ಗೋತ ನಿಮಗೆ
ನಾ ನೋಡೇ ಇಲ್ಲ ಯಾ್ದು
ಅಲ್ಲಿ ಮೇಲಿಂದ ನೋಡಿದಂತಂದ ಫುಲ್ ಸುತ್ತಲೂ ಬೆಟ್ಟಗಳು ಮೋಡ ಕೈಗೆ ಸಿಕ್ಕಂಗ ಅನ್ಸತ್ತ
ಮಸ್ತ ನ ಗೀತ ಮಸ್ತನಾಾ
ಫೋಟೋಸು ತಕೊಂಡ ಬಲ್ಲಿ ಜಗ್ಗಿ ಫೋಟೋಸು
ಹ್ಮ್
ವಿೀಡಿಯೋಸು ಭಾರಿ ಮಸ್ತ ದೃಶ್ಯ ಅದ್ಭುತ ದೃಶ ಗೊತ್ತಾ ಹ್ಮ್ ಮತ್ತ ಇಷ್ಟೆಲ್ಲಾ ಹೇಳಕತ್ತನಿ ನಿನ್ಗು ಹೋಗ್ಬೇಕು ಮಾಡ್ಬೇಕು ಅಂತ ಏನ್ ಅನ್ಸಕತಿಲ್ಲ
ಹೋಗ್ಬೇಕು ಹೋಗಣ ಹೋಗಣ
ಮುಂದಿನ ಸರಿ ನಾನ್ ಹೇಳ್ತೀನಿ ಅದಕ್ ಸ ತಯಾರಿ ಆಗುವಂತೆ ಬರಕ.
ಹ್ಮ್ ಮಾಡ್ಕೊತೀನಿ ಹ್ಮ್
ಹ್ಮ ಹ ನೆಕ್ಸ್ಟ್ ಅಲ್ಲಿಂದ ಅದ ಬಾಬಾ ಬುಡಂಗಿರಿ ಬೆಟ್ಟಕ್
ಅಲ್ಲಿಂದ.
ಅಲ್ಲಿ ಬೆಟ್ಟದ ಸೌಂದರ್ಯ ಶಾಂತಿ ವಾತಾವರಣ ಹ್ಮ. ಫುಲ್ ಶಾಂತ ಗೊತ್ತಾ ಎಷ್ಟು ಪ್ರಶಾಂತ ಅಂತಂದ್ರ ಏನ್ ಬರಿ ಹಕ್ಕಿಗಳು ಸದ್ದು. ಗಾಳಿ ಅಷ್ಟು ಶುದ್ಧವಾದ ಗಾಳಿ ಎಲ್ಲೂ ಸಿಗಲ್ಲ ಇಲ್ ನಮ್ ನಮ್ ಸಿಟಿಯಾಗ ನಮ್ ಪ್ಯಾಟಗಿರೋ ಬರಿ ಧೂಳು ಇದು ಕುಡ್ದು ಕುಡ್ದು ಕುಡ್ದು ಸಾಕ ಆಗ್ಬಿಟ್ಟತೆ. ಶುದ್ಧವಾಗ ಗಾಳಿ ನೆಮ್ಮದಿ ಇರ್ಬೇಕ್ ಮನ್ಸಿಗೆ ಅಂತಂದ್ರ ಅಂತ ಜಾಗಕ್ಕೆ ಹೋಗ್ಬೇಕು.
ಕಳಸ್ಬೇಕಲ್ಲ ಪಾ ಮನೆಗಾ
ಕಲ್ಸ್ಬೇಕು. ದುಡ್ ಖರ್ಚ ಆಗುತ್ತ ದುಡ್ದು. ದುಡ್ ಖರ್ಚ ಆಗುತ್ತ ದುಡ್ಡನ್ ಗಳಸ್ಬೋದು ಅಂತ ನೆಮ್ದಿನ ಮತ್ತೆ ಮತ್ತೆ ಗಲ್ಸಕ್ ಆಗಲ್ಲ.
ಅಲ್ಲ ದುಡ್ಡ ಎಷ್ಟ ಖರ್ಚಾಗಿದ್ದು ನಿಮ್ದು ನೀವ ಹೋದಾಗ.
ಹೋಗುತ್ತಾ ಒಬ್ಬೊಬ್ಬ್ರಗ ಏನಿಲ್ಲ ಅಂದ್ರು ಐದರಿಂದ ಆರು ಸಾವಿರದವರೆಗೂ ಹೋಗುತ್ತಾ. ಹ್ಮ
ಅಂದ್ರ ನೀವೇನ್ ಬೈಕೋಳಗ ಹೋಗಿದ್ರ ಏನ್
ಹ್ಮ್ ಗಾಡಿ ಇಲ್ಲ ಇಲ್ಲ ಅದೇ ದ್ವಿಚಕ್ರ ವಾಹನ ಅಲ್ಲಿಂದ ಮತ್ತೆ ಇದು ಚಿಕ್ಕಮಂಗಳೂರ್ ಅಂತೂ ಕಾಫಿ ಕಾಫಿ ತೋಟ ಫುಲ್ ಫೇಮಸ್ ಅಲ್ಲಿ. ಹ ಹ್ಮ್ ಕಾಫಿ ಇಲ್ಲಿ ಬರೋ ಕಾಫಿ ಪಾಕೆಟ್ ಗಳೆಲ್ಲ ಬರೀ ಹ ಏನಂತಂದ್ರ ಕೆಮಿಕಲ್ಸ್ ಹಾಕ ಮಾಡಬಿಟ್ಟ ಇರ್ತಾರ. ಅಲ್ಲಿ ಫುಲ್ ಫುಲ್ ಶುದ್ಧ ಗೊತ್ತ ಪರಿಶುದ್ಧ. ಭಾರಿ ಇರುತ್ತ ಅಲ್ಲಿ ಕುಡ್ದ ನನ್ ಹೆಂಗ್ ಗೊತ್ತ ಗಿಡದಾಗಿಂದ ಅಲ್ಲಿ ತೋಟಕ್ಕೆ ಹೋದ್ರೆ ಕಾಫಿ ತೋಟಕ್ಕೆ ಹೋದ್ರೆನ ಪರಿಮಳ ಗಮ್ಮಂತಿರುತ್ತೆ ಅಲ್ಲೇ. ಹ್ಮ್ ಎಂತ ಮಸ್ತ್ ಸುವಾಸನೆ ಅಂತಂದ. ಎಷ್ಟು ಮಸ್ತ್ ಇರುತ್ತಂತ ಅದನ್ನ ಅಲ್ಲಿ ಹೋಗಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ನಿಮಂಗ ಎಷ್ಟು ಇದುಂಚಗರದಲ್ಲ ಅಲ್ಲಿ ಮಾತ್ರ ಭಾರಿ
ಹೋಗ್ಬೇಕು ನಾನು ಹೋಗ್ ಹೋಗಿ ಬರ್ತೀನಿ ಕರೆ.
ಹ್ಮ್ ಹೇಳಿನ್ ಅಲ್ಲ ನೆಕ್ಸ್ಟ್ ಮುಂದಿನ್ ಸರಿ ಹೊರಟಾಗ್ ನಾನು.
ನಾನ್ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಲ್ಲಪ್ಪ. ಹೋದ್ರೆ ಹೋಗ್
ಸ್ನೇಹಿತ್ರರ ಜೊತಿ ಹೋಗ ಒಬ್ಬೊಬ್ರ ಹೋಗಕ ಕಷ್ಟ ಆಗ್ ಸ್ನೇಹಿತ್ರು ಇದ್ರೆ ಅದು ಒಂದ್ ದೈರ್ಯ ಹ್ಮ್ ಆ ಸ್ನೇಹಿತ್ರು ಜೊತೆ ಮಾತುಗಳು ಅಲ್ಲಿ ಕಳದಂತ ಕ್ಷಣಗಳು ಅವನ್ ಮತ್ತೆ ಜೀವನ್ದಾಗ.
ಹಲೊ
ಇದು ಮಾಡಕ್ ಆಗಲ್ಲ. ಅಲ್ಲಿಂದ ನಾವು ಹೋಗಿದ್ದೆ ನೆಕ್ಸ್ಟ್ ಸ ಸಕಲೇಶ್ಪುರಕ್ಕೆ ಹೋಗಿದ್ವಿ. ಹ್ಮ್ ಚಿಕ್ಕಮಂಗ್ಳೂರಿಂದ ಸಕಲೇಶ್ ಸಕಲೇಶ್ ಪುರ ಬಾಳ ಹತ್ರ
ಹ್ಮ್
ಹ್ಮ ಅಲ್ಲಿ ಅಲ್ಲಿಂದ ಹೋಗ್ಬೇಕಾದ್ರ. ಅಲ್ಲಿರೋ ದಾರಿಗಳು ಬಾರಿ ಗೊತ್ತಾ ಎಷ್ಟು. ಹೆಂಗ ಎಷ್ಟು ಚಂದ ಅಂದ್ರ ಹಾ ಬರೀ ತಿರುಗಳು. ಮಸ್ತು ಹ್ಮ್ ಹ ಯ ರೋಡ್ ರೋಡ್ ನಡಕ್ ಅಂದ್ರ ರೋಡ್ ನಡಕ್ ಆಯ್ - - ಅಂತಂದ್ರ ಆ ಕಡೆ ಈ ಕಡೆ. ಫುಲ್ ಬೆಟ್ಟ ಗುಟ್ಟ ದೊಡ್ ದೊಡ್ ಮರ.
ನೋಡಿಲ್ಲಿ ಎಲೆ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತವ ನೋಡು ಒಂದೆಗಿಡ್‌ದಗಿನೆ.
ಒಂದೊ ಕಡೆ ಗ್ರೀನ್ ಬಿಟ್ರೆ ಇನ್ನೊಂದ್ ಕಡೆ ವೈಟ್ ಇರ್ತವೆ ಎಲ್ಲಿ. ಅದೇ ಒಂದೇ ಗಿಡ್ದಾಗನ. ಇಲ್ಲಿ ನಾ ನೋಡದೇ ಇಲ್ಲ ಅಂತ ಗಿಡಾನ.
ನೊಡಿದೆ.
ಹ್ಮ್ ಅಲ್ಲಿ ಹೂ ಸಿಕ್ತದ್ ನೋಡು. ಹಾ ಹೌದ ಅದು ಇರ್ತದ ಮತ್ ಇದು ನೀರಿನ್ ಹಣ್ಣಂತ. ಅದು ಯಾಪಲ್ಲ ಹಾ ಯಾವ್ದೋ. ವಾಟ್ರ ಆಪ್ ಲ್ಲ ಅಂತೇಏನು ಮಾರ್ತಾರ್ ನೋಡು. ಕೆಂಪು ಕಲರ್ ಟೊಮಾಟೆ ಹಣ್ಣಿನ್ ತರಾ ಇರ್ತವು.
ಹೌದಾ
ಹಾ ತಿಂಡಿ ನಾವ್ ಮೊನ್ನೆ ಹೊರ್ನ ಹೊರ್ನಹೋಗಿದ್ಲ್ ಅಲ್
ಏನೋ ಸಿಗ್ಲಿಲ್ಲ ನನ್ಗ ಮುಂದಿನ್ ಸಾರಿ ಹೋದಗ ಪಕ್ಕ ನೋಡ್ತೀನಿ. ಹ್ಮ್ ಅಲ್ಲಿ ಜಲ್ಪಾತಗಳು ಜಗ್ಗಿ ನಾವ್ ಈ ನಮ ಅ ಕಡೆ ಅಂತಂದ್ರೆ ಜಲಪಾತನ ಹುಡಿಕೊಂಡ್ ಹೋಗ್ಬೇಕು.
ಹ್ಮ್
ಅಲ್ಲಿ ಆ ತಂತ್ರಂದ್ರ. ದಾರ್ ದಾರಿಗೂ ಒಂದೊಂದ್ ಸಣ್ಣ ಸಣ್ಣ ಜಲಪಾತಗಳು ಗೊತ್ತಾ ನೀರಿನ ಜರಿ. ಹ್ಮ್ ಜರ್ ಜರಿ ಬಾರಿ ಅಂದ್ರ. ಬೆಟ್ಟ ಆಯ್ತಿ ಅಂತಂದ್ರ ಒಂದ್ ಸಂದಿಗೆ ನೀರ್ ಬರ್ತಿತವೂ.
ಇವೆಲ್ಲಾ ಕೇಳಕ್ತ್ರೆ ಹೋಗ್ಬೇಕು ನೋಡಿ ಈಗ ಅನ್ಸುತ್ತೆ.
ಹ ಅಲ್ಲಿ ಊಟ ಮಸ್ತ್ ಗೊತ್ತಾ...
ಏನೇನ್ ಕೊಡ್ತ ಎಲ್ಲಿರ್ತದಲ್ಲಿ ಸ್ಪೆಷಲ್ ಅಂದ್ರ...
ಅಕ್ಕಿ ರೊಟ್ಟಿ..
ಹ್ಮ್
ಪೇಷಂಟ್ ನೋಡಕ್ ಹೋಗ್ಬೇಕು ಪೇಷಂಟ್ ನೋಡಕ್ ಹೋಗ್ಬೇಕು ಪೇಷಂಟ್ ನೋಡಕ್ ಹೋಗ್ಬೇಕು. ಚಿಕನ್ ಕರಿ ಮತ್ತೆ ಬಿಸಿ ಬಿಸಿ ಕಾಫಿ. ಚಿಕ್ಮಂಗ್ಗಳೂರು ಕಾಫಿ... ಬಾರಿ. ಮತ್ತೆ ಇದು ಇದು ಏನಪ್ಪ ಇನ್ನೊಂದು ಟ್ರೆಕ್ಕಿಂಗ್ ಹೋಗಿದೀವಿ ನಾವು... ಹ್ಮ್
ಮಸ್ತ್ ಇರುತ್ತಲ್ಲ ಟ್ರಕ್ಕಿಂಗ್ ವಿತ್ ಫ್ರೆಂಡ್ಸ್ ಚಿಲ್ಲ...
ಹ ಅಲ್ಲಿ ಸ್ವಲ್ಪ ಆಯಾಸ ಆಗುತ್ತಾ ಸುಸ್ತ ಆಾಗತ್ತ.... ಅದ್ರ ಮೇಲೆ ಹೋದ್ಮೇಲೆ ಒಂದು... ಅಲ್ಲಿ ಮೇಲ್ ಹತ್ತಿ ಹೋದ್ಮ್ಯಾಗ ಅಷ್ಟು ಆಯಸ ಮರ್ತೆ ಹೋಗತ್ ಗತ್ತ ಅಷ್ಟು ಅದ್ಭುತ ಇರುತ್ತ. ನೋಡಕ ಪ್ರಕೃತಿ ಉತ್ತರದ ಬೆಟ್ಟ. ಹ್ಮ ಮೇಲೆ ಹೋದ ನಿಂತಾಗ ಮಳೆ ಯಾವಾಗ ಬರುತ್ತಾ ಬಿಸಿಲು ಯಾವಾಗ ಬರುತ್ತಾ ಭಕ್ತ ಆಗಲ್ಲ ಈ ಶಕ್ತಿ... ಒಂದ್ ಕ್ಷಣ ಮಳೆ ಬಂತು ಅಂತಂದ್ರೆ ನೆಕ್ಸ್ಟ್ ಕ್ಷಣ ಫುಲ್ ಬಿಸಿಲ್ ಇರುತ.
ಗೊತ್ತಾಗಲ್ಲ.
ಹಾ ಹೋಗ್ತಾ ಆಗಲ್ಲ..
ಹಗೆ ಮಸ್ತ್ ಅ್ದ ಆರ್ತೀವ ಫ್ರೆಂಡ್ಸ್ ಜತಿ...
ಹೇಳಿದ್ರ ನಿಮ್ಗು ಹೋಗ್ಬೇಕಂತ ಅನ್ಸತ್ತಲ್ಲ.
ಹ್ಮ ಅನ್ಸುತ್ತಾ....
ಹ್ಮ
ಸರಿ ತಾಗ.
ನೀಏನ್ ಹುಷಾರ್ ನೋಡ್ ನೆಕ್ಸ್ಟ್ ಟೈಮ್ ಒಂದಿನ ಸರ ಹೋಗ್ಬೇಕಾದ್ರ ಹೇಳ್ತೀನಿ...
ಹನ್ ಸಾರಿ.
ಹ್ಮ